ಹಲೋ ಹ ಶಶಿಧರ್ ಹೇಳ
ಹಾ ನಮಸ್ಕಾರಪ್ಪಾ ಎಲ್ಲಿದ್ದಯ
ನಾ ಎಲ್ಲಿಲ್ಲ ಕಣೋ ಇಲ್ಲೇ ಇದ ಹೊರಗಡೆ ಬಂದಿದ್ದೆ ನಾನು ಹ್ಮ್ ಇಲ್ಲಿ ಬೇರೆ ಹಳಿಗೆ ಬಂದಿದ್ದೇನೆ ಹ್ಮ್ ಹೌದ ಹೋಗ್ಬೇಕು ಇನ್ನೊಂದ್ ಎರಡು ದಿನ ಬಿಟ್ಟು ನಮ ತಾಯಿನವರ ಊರಿಗೆ ಬಂದಿದೀನಿ ಕಡೆ
ಹೌದೌದು ಆ ಕಡೆ ಹೋಗಿದ್ಯಾನ
ಇನ್ನ ನಾಳೆ ನಾಡಿದ ಹೋಗ್ಬೇಕು ಊರ್ ಕಡೆ
ಹ್ಮ್್ಮ ನದೇ ಮ ನಿಮ್ಮ ಊರಿಗನು ಬಂದಿದ್ದೆ ಅವ್ರು ನಿಮ್ಮ ಫ್ರೆಂಡ್ಸ್ ಗಳು ಇದ್ರು ಅಲ್ಲಿ ಪಂಚಾಯಿತಿಲಿ ಕೇಳಿದೆ ಪರಶುಲ್ ಏನ ಅಂತ ಎಲ್ಲ ಅವ್ರು ಎಲ್ಲಿಗೂ ಇಲ್ಲ ರಿಗೂ ಇದ್ದಾರ ಅಂತ ಹೇಳಿದ್ರು ಅವದಕಲ್ಲ ಹಸಿದಪ್ಪ ಅವನು
ಹೌದಾ ನ ಹ್ಮ್ ಅವೌದ ಮತ್ ಈ ಈಗ ಹೆಂಗಂತ ಇದು ಹೆಂಗಂದ್ರ ಈಗ ಮ ಪಂಚಾಯತ್ ಎಲೆಕ್ಷನ್ನ್ ಬರ್ ತದ ಅದಕ್ಕೆ ಸ್ವಲ್ಪ ಆ ಟೆನ್ಷನ್ ಆಗ್ಬಿಟ್ಟೈ್ತ
ಹೌದೌದೌದು ಅದ ಕ ಏ ಪಂಚಾಯತ್ ಎಲೆಕ್ಷನ್ ನ ಆಗಿದ್ದಿಲ್ಲ ಮೂರಲ್ಲಿ
ಿನ ಡೇಟಿಂಗ್ ಬಿಟ್ಟಿದ್ದಿಲ್ಲ ಟೈಮಿಂಗು ಅದು ಹಿಂದಲನ್ ನಡಿಬೇಕಿತ್ತು ಅದು ಯಾಕಂದ್ರೆ ಸ್ವಲ್ಪ ಆ ಸಿ ಎಂ್ ಗಿ ಎಂ್ ಬದಲಾವಣೆ ಹಂಗ ಆಯ್ತಲ್ಲಾ ಹಂಗಾಗಿ ಸ್ವಲ್ಪ ಮುಂದಕ್ಕೆ ಹಾಕಿದಿದ್ದಾರೆ ಕೆಲವೊಂದು ಉದ್ದಗಳು ನದವಲ್ಲಾ ಬೇರೆ ಕಂಟ್ರಿ ಒಯದು
ಹಾ ಹ ಹೌದೌದ ಹೌದು
ದೇಶ ದೇಶದ ನಡುವ ಸಂಘರ್ಷ ಆಯ್ತಲ್ಲ ಹಂಗಾಗಿ ಸ್ವಲ್ಪ ಅದು ಮುಂದಕ್ಕೆ ಹಾಕಿದಿದ್ದಾರೆ ಆದಷ್ಟು ಅ ಅಥವಾ ಈಗ ಮುಂದಿನ ತಿಂಗಳ ಇಲ್ಲ ಮತ್ತ ಹತ್ತನೇ ತಿಂಗಳದಲ್ಲಿ ಡಿಸೆಂಬರ್ದಲ್ಲಿ ನಡಿಯೋದವು
ಹೌದಾ
ಇದು ಅದು ಇದು ಕೇಳಕ್ ಹಚ್ಚಿದು ನಿನ್ ಇದು ಹೇಳಕ್ ಒಂದು ಅದೇಪ್ಪಾ ಇನ ಒಂದು ನಾಕೈಐದು ದಿನ ಬಿಟ್ಟು ಇದೇ ತಿಂಗಳ ಇಪ್ಪತ್ತೈಲ್ ಇ ಇಪ್ಪತ್ತಾರಕ್ಕ ನಮ್ ಮನೇಲಿ ನಾವ್ ತಂಗಿದ ಮದ್ೆ ಇಡ್ಕೊಂಡೀವಿ
ಹೌದಾ
ಹಾ ಮದ್ವವೆ ಫಂಕ್ಷನ್ ಇದೆ ಸ್ವಲ್ಪ ಹೌದು ಬಾಳ ದಿನ ಅಂತಾರಪ ಹೌದು ಈಗ ಈಗ ಅದು ವರಕ್ ಕೂಡಿ ಬಂತಲ್ಲ ನಮ್ಮ್ ತಂಗಿಗು ಅದಕ ನಮ್ ತಂಗಿಯಿಂದ ಮ ಬಿ ಎಸ್ ಮುಗುದಲ್ ಬಿ ಎಸ್ ಸಿ ಮುಗುದು ಮತ್ತ ಈಗ ಅದಕ್ಕೆ ಅವರು ಅವವ್ರ ಮನೆಯವರೆಲ್ಲ ನಾವು ಮುಂದೆ ಓದಿಸ್ತೀವಿ ನೀವು ಕೊಡ್ರೆ ಅಂತ ಹೇಳಿದ್ರೆ ಅದಕ ಎಷ್ಟು ದಿನತ್ ನಂಬಲ್ಲೇ ಇರಪ್ಪಣ್ಣುಾಗುವ ಷ ನಾವು ಒಂದ್ ಕಣಿಂದ ನೋಡಿದ್ದೀವಿ ಒಂದು
ಹೌದೌದು ಹದು
ಹ ಅದೇ ಕೊಟ್ಟಿದ್ದ ಕೊಟ್ಟಿದ್ದ ನೋಡಪ ಅದೇ ಮ ಲಗ್ನ ಇದೆ ದೊಡ್ಡ ಸ್ವಲ್ಪ ಗ್ರ್ಯಾಂಡ್ಗ ಮಾಡ್ಬೇಕಂತ ಮಾಡೀವಿ
ಹ್ಮ್ ಅಲ್ಲ ಮಾಡ್ರಿ ಅದಾಗೇನ ಇಲ್ಲ ಗ್ರ್ಯಾಂಡ್ ಅದ ಅದ ಮಾಡ್ರಿ ಎಲ್ಲಾರ್ಗ ಹೇಳಳಿದ ಇಲ್ಲ
ಹಾ ಎಲ್ಲಾರಮ ಎಲ್ಲಾ ಸಂಬಂದಿಗಳೇ ನೀ ಮತ್ತ ಇಟೆ ಕಾನಡನ ಹಾತೀನಿ ಎಲ್ಲಾಬಧಿಿಗೆ ಅದೇ ಇಪ್ಪತ್ತ ತಾರಕು ಅದೇ ಬಂತತ್ ಹ
ಈ ಮತ್ ಇಪ್ಪತ್ತಾರಕ್ ಅದಾನ ಇನ್ನು ಆರು ದಿನ ಆಯ್ತಲ್ಲೋ ಇವತ್ತ ಇಪ್ಪತ್ತಐ್ತ ಡೇಟ್
ಹಾ ಇಪ್ಪತ್ತೈದು ದಿನ ಒಂದ್ ಆರು ದಿನ ಇದೆ ಅದಕ್ಕೆ ನಂದ ನ ಕೆಲಸಾನು ಬಾಳ ಆಗಿದೆ ನಾವ ಒಬ್ನೇ ಇದೀಿ ಮನೆಯಲ್ಲಿ ಎಲ್ಲಾ ಜವಾಬ್ದಾರಿ ನನ್ ಮೇಲೆ ಬಂದ್ಬಿಟ್ಟಿದಿದೆ ಅದಕ್ಕಲ್ಲ ಸ್ವಲ್ಪ ಒಂದು್ ಲಗ್ನ ಎರಡ್ ಮೂರ್ ದಿನ ಹಿಂದಿದಕ್ಕೆ ಬರ್ಬಕ್ಪ್ಪಾ ನೀನು ಸ್ವಲ್ಪ ನಾನು ಕೆಲ್ಸ ಕೆಲ್ಸ ಅವದಿದ ವಹಿಸ್ತಿನಿ ಸ್ವಲ್ಪ ಇಬ್ಬರು ಮಾಡಿಬ್ಬರು ಒರು ವಯಸ್ಕಂದು ಕೆಲ್ಸ ಮಾಡಿದಾರ ಆಯ್ತ
ಏ ಇಲ್ಲ ಖಂಡಿತವಾಗಿ ಬರ್ತಾನಿ ಇಲ್ಲಿ ಎಲ್ಲಿ ಮನೆ ಮುಂದೆ ಆಯ್ತಾ ಏನ ಎಲ್ಲ ಏನ ಆ ಫಂಕ್ಷನ್ ಹಾಲಲ್ಲಿ ಇಟ್ಟ ಬಿಿಟ್ರ
ಇಲ್ಲಫಂಕ್ಷನ್ ಇಟ್ಟು ಬಿಟ್ಟು ಪಾಕಡೆ ಸುಮ್ಮನೆ ಎಲ್ಲಿ ಮತ್ತೆ ಇಲ್ಲಿ ಮನೆ ಬಲಿ ಇಡ್ಬೇಕು ಗಾಯಿಗಿನ ಎ ಈಗ ಈಗಿನ ಸೀಸನ್ ಗಾಳಿ ಮಳಿ ಇಡ ಬರ್ತಾವ ಆಮೇಲೆ ಇಲ್ಲಿ ಟಂಟಿ ಗಿಂು ಬಹಳ ಐರಣನ್ ಆಗ್ತದ ಸ ಮಡೆ ಹಲ್ಲನ್ನ ಇಟ್ಬಿಟ್ಟು
ಕರೆಕ್ಟ್ ಆಯ್ತ ಬಿುಡ ನಿಂದನ ಮತ್ತ ಈಗೆಲ್ಲಾ ಮಳೆಗಾಲ ಆಐ್ತ ಈಗ ಸೀಜನ್ ಮಾತ್ರ
ಹೌದೌದು ಅದಕ್ಕಲ್ಲ ಅಕಡೆ ಇಟ್ಟ ಬಿಟ್ಟವಿ ಹಾ ಕಲ್ಯಾಣ ಮಂಟಪಾಲ ಇಟ್ಟ ಇಟ್ಟು ಬಿಟ್ಟಿದ್ವಿ ಅದಕ ಮ ಒಬ್ಬನ ಆಗನಲ್ಲ ಸ್ವಲ್ ಲಗ್ನ ಕಾಡ್ಡೋದು ಊರೂರು ಊರೂರು ಕೊಡ್ತ ಲಗ್ನ ಕಾಡ್ ಕೊಡೋದ ಅದಕ್ಕೆೇ ಸ್ವಲ್ಪ ನೀನು ಲಗ್ನ ಒಂದ ಎರಡು ಮೂ ದಿನ ಹಿಂದೆ ಬಂದ್ ಲಗ್ನ ಕ ಪಡದ ಸ್ವಲ್ಪ ಮದಕ್ಕೆ ಡಿಜೆ ಗೀಜೆ ಹೇಳೋದು ಸ್ವಲ್ಪ ಅವೆಲ್ಲಾ ಕೆಲ್ಸ ಇಬ್ಬರು ವಯಸ್ಕೊಂಡ್ ಮಾಡ್ತಾರ ಆತಪಾ
ಎಲ್ಲಾ ಖಂಡಿತವಾಗ್ಲುೂ ನೀ ನೀ ಹೇಳದತ್ತ ನಾನ್ ಮಾಡದಚ್ಚೋ ನೀನು ನನ್ಗೆ ಎಂತೆಲ್ಲೋ ಸಾಯಿ ಆಗಿದೆ ಅಂತ ಪಾಪಾ ನಿನ್ ತಂಗಿ ಬೇರೆಲ್ಲಾ ನಂತ ನನ್ ತಂಗಿ ಬೇರೆ ಅಲ್ಲ
ಹಾ ಅಷ್ಟ್ ಅಪಾ ಅ ಅದಕಲ್ಲಂತ ನಾನ್ ಯಾರಿಗೂ ಹೇಳಿಲ್ಲಾ ಈ ತರ ಬಾರಿ ಪಿ್ ನೀನ್ ಸ್ಲ್ಪ್್ಸ್ ಇದೆಲ್ಲ ಅದ ನಿನ್ಗೆ ನೀನ್ ಮುಂದ ಎಷ್ಟು ಹೇಳ್ೇನೆ ನಾನು
ಇಲ್ಲ ಖಂಡಿತವಾಗಿ ಮಾಡಮಂತ ಗ್ರ್ಯಾಂಡ್ ಈ ಒಟ ಅವರು ಚಲೋ ಅದಾರನ ಗಂಡನ ಮನೆಯವರ
ಹ ಅವ್ರು ಚಲ ಇದಾರೆ ಹುಡುಗ ಏನು ಇದು ಯಾವ್ದ ಪೋಷಣ ಇ ಇದನ ಅಂತೆ ಪಾವನು ಯಾವ್ದ ಹ ಅದೇಏನಂತು ನೋಡ ಫೈನಾನ್ಸ ಅಲ್ಲಿ ಕೆಲ್ಸ ಮಾಡ್ತಾನಂತ ಅವನು
ಹೌದಾ ಅವನು
ಹಾ ಫೈನಾನ್ಸ ಕೆಲಸ ಮಾಡ್ತಾನೆ ಅದ್ಕ ಒಳೆ ಒಳ ಬಂದಿದೆ ಅಂತ ನಾವನು ಕೊಟ್ಟ ಕ್ಯಾ ಸಾರಿಗೆ ಮಾಡ್ತಾರಂತೆ
ಹ ಆಸರ ಅದು ಅಂದ್ರೆ ಚೊಲೋ ಚಲೋ ಜ ಕೆಲ್ಸನೇ ಅದು ಕೈ ತುಂಬ ಸಂಭಯ ಇರ್ತೈತೆ ಮತ್ತೆ ಇಲ್ಲ
ನಮ್ಮ್ಪ್ಪರು ಕೂನ ಇದ್ದವರು ಯಾಕಂದ್ರೆ ನಮ್ಮ ಅಪ್ಪ ಫ್ರಂಡ್ರು ಕೂನ ಬಬೇಕಂತವ್ರು ಅದ ಕೆಲ ಸ್ವಲ್ಪ ಒಳ್ಳೆ ಹುಡುಗ ಅಂತ ಕೇಳ್ಪಟ್ಟಿ ಅವ್ರ ಕಲ್ಲ ಇ ಮಾಡಿದವಿ
ಹೌದ ಹೌದ ಹ ಅರೆ ಎಲ್ಲ ಅಷ್ಟೇ ಮಾಡಮ್ಮ ಇಲ್ಲ ಜೋ ಎಲ್ಲ ಎಲ್ಲರಿಗ ಹೇಳಿದಿದಲ್ಲ
ಹಾ ಎಲ್ಲ ಸಬಂದಿ ಹೇಳಿ ನೋಡಪಾ ಎಲ್ಲ ಸ ಮಂದಿ ಹೇಳನಿ ಅವ್ನು ಅ್ ಕುಮಾರ್ ಅವ್ನು ಹೇಳನಿ ಕುಮಾರ್ ಎಲ್ಲಾ ತೋ ನಮ್ಮ ಬೈಕ್ ತಗೊ ಬರ್ತನಿ ನ್ ತಮ್ಮ್ರರಿಗೆ ಕರ್ಕೊ ಬರ್ತ ಅ ಆಯತಪ್ಪಾ ಕರ್ಕೊ್ಂಬರ್ ತಮ್ಮ ಗ ಅಂದ ಇವರು ಇನ್ನೊ ಒಂದು ನ ಐದರ ಮಂದ ಐದರ ಅಲ್ ಅವ್ ಫ್ರೆಂಡ್ರ್ಕಲ್ಲ್ಲಿ ಅವ್ರರು ನಂದಾರೆಲ್ಲ ನಾ ಕಾರ್ಯ ಮು ಬ ಎಲ್ಲ ಮಂದ ಅಾಲಿಯಲ್ಲಿ ಕರ್ಕ ಸರಿಪ ಕ ಕಾರ್ಯ ಮುಗಸ್ ಬರ್ರರಿಂದ್ ಐದರ ಮಂದ ಎಸಂದಿ ಕರ್ಕೊಂಡ್ ಬರಿ ಅದಕ ಅವ್ರಗ ಹೇಳಿ ನಿನ್ಗೆ ಸ್ವಲ್ ಜದಿನ ಬಂದಬ ಬಿಡ ಅವಬ್ಬ ಬಂದ ಬರ್ತಾರ ಲಗ್ನ ದಿನ ಬರ್ತಾರ ನೀ ಸ್ವಲ್ಪ ಗದಿ ಬಂದಬಡಾಯತಾ
ಕೆಳಕ್ಕೆ ಹಬರ ಆರಾಮ ಅದು ಡೆಕೋರೇಷನ್ ಡಿಕೋರೇಷನ್ ಎಲ್ಲಾ ಎಟು ಜಡ್ಡು ಆ ರೊಕ್ಕ ಹೋದ್ರಲಿ ಒಬ್ಬ್ರಿಗೆ ಒಪ್ಸ ಬಿಡು ಈ ಡೆಕೋರೇಷನ್ ಸಂಬಂಧ ಪಟ್ಟವ್ರಗ ನೋಡ ಎಲ್ಲಿ ಎಲ್ಲಿ ಚೋಲ ಮಾಡ್ತಾರ ಯಾ ತಾಲೂಕಕ್ ದಾಗ ಚಲ ಮಾಡತಾರ ಏನ ಡಿಸ್ಟ್ರಿಕ್ ದಾಗ ಚಲೋ ಮಾಡ್ತಾರ ಅವ್ರನ್ ಕರ್ಸ ಮಾಡ ಮಂತ ಮತ್ತ ಇವು ಆಹ ಇದು ಮತ್ ಸಾಯಂಕಾಲ ಎಲ್ಲ ಮದುವೆ ಆದ ಈಗ ಅದ್ರಾಗ ಈಗ ಜನ ಸ ನೋಡ್ತವ ಹುಡುಗರ್ದು ಡಿ ಜೆ ಅಂತವ ಕುಣಿತಾವ ಅದು ಮಾಡ್ತಾವ ಮತ್ತ ಅದ್ರ ಚೊಲೋ ಜಾಬ್ ಇದ್ದಾವ ಅದ್ರೆ ಚಲೋ ಪಾಪ ಬಿ ಎಸ್ ಸಿ ತಂಗಿದು ಬಿ ಎಸ್ ಸಿ ಮುಗ್ದದ
ಹೌದೌದೌದು ಇಲ್ಲ ಅದೇ ಡೆಕೋರೇಷನ್ ಇಲ್ಲಿ ಹೇಳಿ ಇಲ್ಲ ಹೇಳಿವವಿ ಇಲ್ಲೇ ಅದು ನ ಕು ಇದ್ನಲ್ಪ ಮೈಗ ಬಂತ ಕ ಯನು ಪರಿಸಚಿತಿ ಅವ ಹೇಳಿದ್ದಾನೆ ಡೆಕೋರೇಷನ್ಲ್ಲ ಬಿಟ್ಟ ಕೂಡ ನ ಕಡೆ ನ ನೋಡ್ತಿ ಅಂತ ಅದೇ ಅವನು ಡೆಕೋರೇಷನ್ ಮಾಡ ಮಾಡಾವಿ ನಂತ ಡೆಕೋರೇಷನ್ ಲ್ಲ ಈ ಸ್ಲ್ ಡಿ ಜೆ ದ ಯಾರಿಿಗೆ ಹೇಳ್ಬೇಕು ಸ್ವಲ್ಪ ಗೊತ್ತಲ್ಲ ಇದೆ ಅದ ಯಾರ ಗೊತ್ತದ ಡಿ ಜೆ
ಇಲ್ಲ ಏ ಗೊತ್ತದದ ಶಂಕರ್ ಚಿಕ್ರಲಿಂಗ ಅಂತ ಅ ಅದಾನ ಇಲ್ಲಿ ಯ ನ ನಮ ತಾಾಲೂಕಕ್ದಾವ ಅವ ಹ ಅವ ಬಾಳ ದಿನ ಪರಿಚಯ ಇಲ್ಲಿ ನಮ್ಮ ಊರಲ್ಲಿ ಯಾವದೋ ಒಂದು ಕಾರ್ಯಕ್ರಮ ಆಗ್ಲಿ ಒಂದು ಆಹ ಫಂಕ್ಷನ್ ಹಬ್ಬಗಳಾಗ್ಲಿ ಇಲ್ಲಿ ಆ ಅವನಂದಲ ದಸಿಂದ ತರ್ಸೋದು ಹಂಗೆ ಬಾ ಬಾ ಪರಿಚಯ ಅದನಲ್ಲ ಚೂರು ಚಲೋ ಇತ್ತಂದ್ರ ಹಬ್ಬ ಅಂದ್ರ ಒಂದ್ ಇಪ್ಪತ್ತ ಇಪ್ಪತ್ತ ಎರಡು ಸಾವಿರ ರೂಪಾಯಿ ಹೋಗಬಂದ್ ನ
ಹಾ ಅಷ್ಟೆ ಅಷ್ಟೇ ಮಾಡತ್ ಒಬ್ಬಬ್ಬತ್ ಏನ್ ಮಾಡ ಅದಂತೆಲ್ಲ ಗ್ರ್ಯಾಂಡ್ ಆಗಿ ಮಾಡಮ್ಮ ಎಲ್ಲಂದ ಹೇಳಿದೀನಿ ಅದ್ರಾಗ ಕಾಲೇಜ್ ಲೇಡಿಸಸ್ ಗಳಗನು ಹೇಳೇನಪ್ಪಾ ಮತ್ತ ಏನ್ ಮಾಡ್ತಾರ ಬಂದ್ ಬರ್ಲಿ ಇಲ್ಲ ಹೇಳುದದ ಹೇಳನ
ಇಲ್ಲ ಅದು ಇದು ಇದು ಮಾಡಿ ಬಿಡಮ್ ಹೆಂಗಂತಂದ್ರ ಮದ್ವೆ ಐತಂದ್ರ ಸಿಂಗರ್ನ್ ಕರ್ಸಂ ನಾ ಸಿಂಗನ್ ಕರ್ಸಮ್ಮ ಯಾಕಂದ್ರ ನೋಡ ನೋಡ್ತಾರ ಇಲ್ಲಿ ಮೊನ್ನೆ ನಾನ್ ಹೋಗಿದ್ದೇನೆ ಇ ಒಂದೊ ಮದವತ್ರತ್ರ ಏ ನಮ್ಮ್ ಊರು ಪಕ್ಕದಲ್ಲಿ ಊರು ಅವರು ಅವ್ರನ್ ಸ್ವಲ್ಪ ಚಲೋ ಇದತಾರ ಅವರು ಇವಾಗ ಗೊತ್ತದಿಲ್ಲಪ್ಪಾ ಬಾ ಬಾಳ ಬೆಳಗುಂದೇ ನ ಮಾಡೋ ಬೆಳಗುಂದೆ
ಹಾ ಅವ್ರಾವ್ದ ಸಿಂಗರ್ ಗಳು ಅವ್ರನು ಕೇಳಳ್ಪಟ್ಟೆ ಅ್ದ ನಿಖಾರ ಸಮಯಾನ ನಿಲ್ಕಂತ
ಹ್ಮ್ ಅಮ ತೋರ ನ ಒಬ್ಬ್ರನ್ನ ಕರ್ಸಾಮ ಮತ್ತ ಇನ್ನೊಬ್ರ ಅಂದ್ರ ಅಷ್ಟೇ ಲೈಟ್ ಆಗಿರೋ ಇನ ಈಗ ಬೆಳಕತ್ತಿದರ್ತಾರಲ್ಲ ಅಂತವ್ರ ಕರ್ಸ ಒಂದ್ ನಾಲ್ಕ ಮಂದಿ ಅವ್ರಾಗ್ಲಿ ಅವರ ಒಂದ ಒಬ್ಬ್ರ ಆಗ್ಲಿ
ಹಾ ಸರಿ ಅಷ್ಟೇ ಮಾಡಪ್ಪು ಅವ್ರಗನು ಕರ್ತ ಸಿಂಗ ಸಿ ನೀ ಹೆಂಗ ಪಪಗ ನಾ ಒಬ್ರೇದ್ದ ಏನ ತಲೆ ಒಳೆ ನನಗೆ ನೀನ್ ಹೋದ್ರಾಗ ಅದ ಮಾಡಮ್ ಇದು ಮಾಡಮ್ ಅಂತ ಏನೇನ ಲ ಅವ ಕೆಲಸವಲ್ಪ ಜಲ್ದಿ ಬಂದ್ಬಿಡು ಕಡ ಕೊಡದತ್ಪ್ಪಾ ಲಗ್ನ ಕಾಡ ಒಂದು ಹಾಕಿದ್ ಊರ್ ತಿರ್ಗಾಡ ತಿರ್ಗಡ ಅವ ಲಗ್ನ ಕಡನ್ ಕೊಡದತದಾ
ಇಲ್ಲ ಬೆೆಂಡಿ ಗೈದಲ್ಲಾ ಅದು ಕೊಡ್ತಂತ ಊಟ ಮಾತ್ರ ಜಬರ್ದಸ್ತ್ ಇರ್ಬೇಕಕ್ ನೋಡ ಹ್ಮ್
ಹಾ ಊಟ ನೋಡಪಾ ಈಗ ಲಿಂಗೈ್ಯ ತೂಟ ಅ ಇದೆ ಇಡೆ ನಾನ್ವೆೆಜ್ ವಜ್ ತಿನ್ನೋರು ವಜ್ದೆ ನನ್ವೆಜ್ ತಿನ್ನೋರು ನಾನವಿನ ಆಡೋ ಮಾಡ್ಿಸಬಿಡ್ಟ್ಟೇಿ ನಾನು
ಅದು ಹ ಪ್ಲೇಟ್ ತುಂಬಾ ಏನು ಇನ್ನ ಐಟಮ್ಸ ತುಂಬಿರ್ಬೇಕು ವರ್ತ ಇನ್ನ ಪ್ಲೇಟ್ ಎಲ್ಲಿ ಜಾಗನೇ ಇರಬಾರ್ದ ಆ ಪ್ಲೇಟ್ ಅಲ್ಲಿ ಆ ತರ ಐಟಮ್ ಇರ್ಬೋದು
ಇಲ್ಲ ಎಲ್ಲಾ ಮಾಡಿ ನಾಲ್ ಅದೇ ತರ ಹೇಳಿ ನಾ ಫಂಕ್ಷನ್ಲ್ಲ ಒಳ್ಳೆ ರೀತಿ ಮಾಡ್ಿಟ್ಟು ಅಡುಗೆ ಅಂತೇಳನಿೇ ಅ ಬ ಅ ಅ ಬ
ಯ ಅರಾಮ್ ಹೋದ್ರೂಲಿ ಲಕ್ಷತನ ಹೋದ್ರುಲಿ ಈ ರೊಕ್ಕ ನೋಡ ಇವತ್ತ ಇರ್ ಹತದ ನಾಳೆ ದ್ತದ ಇವತ್ತು ಸಾಲ ಆಗ್ಬಹುದು ನಾಳೆ ದುಡ್ದು ಕಟ್ಟಬಹುದು ಅದ್ರೆ ತಂಗಿದ ಮದುವೆ ಏ ಚೋಲೋ ಆಯತತ್ ನಾಲ್ಕ್ ಮಂದ ಬಂದ್ರು ಬೀಗರ ಆಗರ್ಲಿ ಊರನ ಗೌಡ್ರ ಆಗಿರ್ಲಿ ಅವ್ರಲ್ಲ ಏ ಚಲೋ ಮಾಡ್ಿಸಿದಪ್ಪಾ ತಂಗಿದ ಮದಿ ಚಲ ಆಯ್ತು ಏನು ಏನು ಮಂದಿ ಏನಿಲ್ಲ ಏನ್ ಊಟ ಅಂತ ಅದೇ ಹೇಳೋದ ಇರ್ತದಲ್ಲ ಅದೊಂದೆ ಮುಖ್ಯ ನೋಡ್ ಮತ್ತೇನಿಲ್ಲ
ಹಾ ಅಷ್ಟೇ ಅಷ್ಟೇ ಅದ್ಪಾ ಅಷ್ಟೇ ಅ್ ನೀ ಹೇಳ ಅಷ್ಟೇ ಕರೆಕ್ಟ್ ಆದ ಅದಂಗೆ ಅದು ಯೋಚನೆತ್ತು ಅಂತ ಇಷ್ಟೆಲ್ಲ ಮಾಡ್ಲಾತೀನಿಪ್ಪ ನಾನು ಇಷ್ಟೆಲ್ಲ ಗ್ರ್ಯಾಂಡ್ ಮಾಡ್ಲಾತೀನಿ
ಇಲ್ಲ ಇಲ್ಲ ಯೇನು ಇರಕ್ ಒಬ್ಬಕ್ ತಂಗಿ ಅಳ ಇಲ್ಲ
ಹೌದೌದೌದು
ಆ ಮತ್ತೆ ಗ್ರ್ಯಾಂಡ್ ಆಗ ಮಾಡಿಕ ಕೊಟ್ರ ಅವಂದ್ ಸಾಲ ಆದ್ರ ಆಗ್ಲಿ ಅವ ಕಟ್ಟಿದ್ರ ಆಯ್ತು
ಅಷ್ಟ ಅಲ್ಪಾ ಸಾಲದನ್ ಚಿತಿಲ್ಪ ನಮ್ಗ ಒೆ ಒಳ್ಳೆ ರೀತಿ ಮದುವೆ ಮದುವೆ ಮಾಡಿಕೊಟ್ಟು ಸಾ ಸಾಲದ ನಾಳೆಗೆ ಕೊ ಹೊಲ ಆದ ನಮ್ದು ಇಪ್ಪ ಅದ ಅದು ಅವಲ್ಲ ಭೂಮಿ ತಾಯ ಬೆಳದ್ರೆ ನಾಳಗ ಮುಡ್ತವ ಅದೇ
ಅದು ಬಂಗಾರ ಎಷ್ಟಟಮಾ ತಡ ನ
ಹಾ ಬಂಗಾರ ನೋಡ್ಪಾ ಅವ್ರು ಎಷ್ಟ್ ಹೇಳಿದ್ದಾರೆ ಐದ್ ತೊಲಿ ಹಾಕ ಅಂತ ಹೇಳಾರೆ ನೋಡಪಾ ಈಗ ಬಂಗಾರ ದಡ್ ಬಾ ಹಾಾಗಿದೆ ನಾವು ಕೊಡೋದು ಬುರ್ತ ಇಕಂದ್ರೆ ಲಾಸ್ಟ್ ನಾಕಕ್ ತಲಿ ಅಂತ ಮಾತಾಡಿ ನಾಕಕ್ ತಲಿ ಬಂಗಾರ ಒಂದು ಇರೊಂದು ಗಾಡೆ ಹೇಳಿದಿದ್ದಾರೆ ಅವರು
ಹ್ಮ್ ಹೌದು
ಬಂಗಾರ ಒಂದ ಸ್ಲೆಂಡರ್ ಗಾಿ ಕೊಡಸ ಅಂದ್ರೆ ಅಲ್ಲಿತ್ ಕಡಸಬು ಮ ಏನ್ ಮಾಡ್ತಿ ಇರದೊಂದ ಮಳ ಅಂತ ನೋಡಾ ಐ ಐ್ ತಲಿ ಅಂದ್ರ ನೋಪಾ ಐ್ ತೋ ಇನ್ನೊಂದ ತೊಲಿಂದ್ರ ಆಗಲ್ಲ ನಮಗ ನ ನಾಕ್ ತಲ ಅಂದ ಕೊಡ್ತ ಯಾಕಂದ್ರ ಬಂಗಾರ ರಟ್ ಬಾಳ ಏರಿದೆಗ ಆ ಹಂಗಗೆಕಸಿ ಇಷ್ಟ ಚುಾ ಮುಗಸಿ ನೋಡ್ತ ನಾವು
ಎಲ್ಲ ಐತೊಲೆ ಅಂದ್ರನು ಸ್ವಲ್ಪ ಬಾಳ ಆಗ್ತದ
ಹೌದು ಅದ್ಕಲೆ ನಾಕು ಹ ನಾಲ್ಕಲ್ಲಿ ಹೇಳಿ ನೋಡಪ್ಪಾ
ನ ಮತ್ತ ಆಯ್ತೋ್ರ ಕೊಟ್ಟಿಗೆಸಂದು ಈ ಕಡೆ ಗಾಡಿ ಕೊಡ್ಸ್ಬೇಕಂದ್ರ ಇದೇ ಆಗ್ತದ ಸುಮ್ನೆ ಒ್ ನಾಲ್ಕ್ ತಲಿಗೆ ಒಪ್ಪಗೋ ಆದ್ರೂ ಒಂದ್ ಗಾಡಿ ಕೊಡ್ಸಂತ
ಹ ಅಷ್ಟೇ ಹೇಳಿ ನೋಡಪ್ಪ ಅಷ್ಟೇ ಹೇಳಿ ಅವ್ರಗ ಅದೇ ನಾ ಏನ್ ಹೇಳ್ತೀನಪ್ಪಾ ಅದೇ ಸ್ಲ್ಪ ಯಾ ಇದು ಮದವಿ ನಾಕು ಮೂರ್ ನಕ ಮೂರ್ನಾಾಕಕ್ ದಿನ ಇದಕ್ಕೆ ಅಂತ ಮುಂಚೆನೆ ಬಂದ್ಬಿಡು ಎ ನೀ ಊ ಊರಾಗ ಬಂದಿ ಚೌಕಿದ ಅಲ್ಲ ಚೌಕಿಿನ ಹತ್ರ ಬ್ ಫೋನ್ ಹಚ್ಚ ಮತ್ತೆ ನೀನು ಡ್ರಾಪ್ ಮಾಡ ಇಲ್ಲ ಇದು ಕರ್ಕೊಂಡ್ ಹೊರಕ್ ಬರ್ತೇ ನ ಬೈ
ಹ್ಮ್ ಅದು ಆಲ್ಮೋಸ್ಟ್ ಎಲ್ಲರಿಗ ಲಕ್ಕಣ ಮದ್ ಕಾಡ್ಸ್ ಎಲ್ಲಾ ಕೊತ್ಗಳು ನೀಟಾಗಿ ಚೊಲೋ ಮಲ್ಸಿದ್ರ ಕಾಡುಗಳು
ಅಯ್ ಮಾಡ್ಸಿನ ಪಾ ಕಾಡಿಗ ನೂರ ಎಂಬತ್ ರೂಪಾಯದ ಕಾಡ ಬರೀ ನೂರ ಎಂಬತ್ ರೂಪಾಯದು
ಹೌದ ಹೌದು ಇಲ್ಲ ಹೋದ್ರೂಲಿ ಕಾಡುಗಳು ಹೊರಗ ರೆಚ್ ಮಂದಿ ಬರ್ತಾವ ಯಾಕಂದ್ರ ಅವ್ರ ಜಾಬ್ಗೆ ಸುಮಾರ ಮಂದಿ ಇರ್ತಾರ ನಾಕು ಮಂದಿಗೆ
ನೋಡಪ ಅಷ್ಟೇ ಸ್ವಲ್ಪ ಅದ ಜಲ್ದಿ ಬ್ು ನನಗು ಸ್ವಲ್ ಕೆಲಸ ಇದೆ ಮನೆಯಲ್ಲಿ ಮತ್ತೆ ಮ ಮನ ಅಂದ್ರೆ ಕೆಲಸ ಇರ್ತವಾರಲ್ಲ ಅವೆಲ್ಲತೇನೆ